ವಿಶ್ವ ಎಲ್ಲಿದಿ.
ಈ ಯಾಕಪ್ಪಾ ನಾ ಸ್ವಲ್ಪ ಇಲ ಹೊರಗಡೆ ಬಂದೆ.
ಅಲ್ಲಾ ಮತ್ತ ಅದು ಮಿಸೆನ್ ಧು ನಾವೀಗ ಅದು ಎಲ್ಲಾ ವಾಟರ್ ಸರ್ವಿಸ್ ಮಾಡಿ ನಿಂದ್ರಿಸಿದವಲ್ಲಾ ಈ. ಈಗ ನೀನು ಯಾವಾಗ ಬರ್ತೆ ಊರಿಂದ ಹೋಗ್ಬೇಕು ನಾಳೆ ಹೊರಡ್ಬೇಕು ಫೋನ್ ಹಚ್ಚಿದಿದ್ದಾರೆ ಅವರು.
ಈಗ ಒಂದ್ ಐದಲ್ಲ ಆರು ಗಂಟೆ ಅರುವರೆ ಏಳು ಗಂಟೆ ಕ.
ಅಲ್ಲ ಏಳ್ ಗಂಟೆಗೆ ಇವತ್ ಒಂದಿನ ಹಾ ಎಂಟು ಗಂಟೆಗೆಗ್ ಬಾ ನೀನು ಏಳು ಗಂಟೆಗೆ ಅಲ್ಲಿ ಬಿಟ್ರೆ ಎಂಟ ಗಂಟ. ಗಂಟೆಗೆಲ್ಲಿ ಮುಡ್ತಿದೆಯಾ. ಈ ನಾ ನಾ ಒಟ್ಟ ನಾಳಗ್ ಹೋಗ್ಬೇಕಕ್ ನೋಡ ನಾಳೆ ಬೆಳಿಗ್ಗೆ ಆರು ಗಂಟೆಗೆಗ್ ಬಿಡ್ಬೇಕಕ್ ಇಲ್ಲಿಂದ.
ಎಷ್ಟ ಗಂಟೆಕ್ಕ.
ಆರ ಗಂಟೆಗೆ ಬೆಳಗ್ಗೆ ಆರ ಗಂಟೆಗೆ ಬಿಡ್ಬೇಕಕ್ ಇಲ್ಲಿಂದ.
ಆರ ಗಂಟೆಕ ಬಿಡ್ಬೇಕಾ.
ಬಿಡಬೇಕು ಅಲ್ಲಿ ಸಾಯಂಕಾಲ ಆರ ಗಂಟೆಗ ಮುಡ್ತೀವಿ ನಾವು ಇಲ್ಲಿ ಆಂಧ್ರ ಪ್ರದೇಶ್ ಅಲ್ಲಿ ಉದುಕ. ಐತೆ ಸುಮಾರ ಎಷ್ಟು ಒಂದ ಅರವತ್ತೆಂಟ ಎಕರೆ ಐತೆ ಆ ಇವಂದು.
ಏನ್ ಮಾಡೋದೈತೆ.
ಉದ್ದ ಉದ್ದು ಕೊಯ್ಬೇಕು ಉದ್ದು.
ಉದ್ದು ಉದ್ದು ಅಂದ ನ ಮತ್ತ.
ಹ ಇಲ್ಲ ಉದ್ದು ಒಂದೇ ಕೊಯ್ಬೇಕು ಅದು ಅದು ಅರವತ್ತೆಂಟ ಎಕರೆ ಕೊಯ. ತಕ್ಷಣ ಅಲ್ಲಿ ಇ ಏ ಇರ್ತದ ಅಲ್ಲಿ ಇ ಮತ್ತೆ ಇನ್ನೊಬ್ಬರು ಯಾರನ್ ಹೇಳಿದ ತಕ್ಷಣ ನಾವವು ಅದು ಕೆಲಸ ಚಲೊ ಮಾಡಬೇಕು ನೋಡ. ಪ್ಪಾ ಈಗ ಇದೊಂದು ಇಷ್ಟು ದಿನ ಮನೆ ನಿಂದ್ರಿಸಿದದಕ್ಕೆ ಈಗ ಹೆಂಗನ್ ಸಿಕ್ಕದ ಒಂದ ಕೆಲ್ಸ. ಹ ನೀನು ಆದಷ್ಟು. ಬೇಗ ಬಂಡ್ಬೇಟ್ರೆ ನಾವು ಹೋಗಕ್ ಬರ್ತದೆ ನಾವು ಈ ಕಡಿ ಲಾರಿ ಗಿರಿ ಸರ್ವಿಸ್ ಮಾಡಿಸಿ ನಿಂದಿಸ್ಬಿಟ್ಟವಿ ನಾವು ಈ ಸರ್ವಿಸ್ ಮಾಡಿ ನಿಂದಿಸಿದಲ್ಲ ಮತ್ತ. ಮತ ನೀನ್ ಮನೆಗೆ ಹೋಗೆ ಊರಿಗೆ ಹೋಗಿ ಬರ್ತನೆ ಅಣ್ಣ ಅಂತಲ್ಲ ಅದಕ್ಕೆ ಸರಿ ಪ್ಪಾ ಅಂತ ಅಂದೆ ನಾನು ಮತ್ತೆ ಏನ್ ಕೆ. ಕೆಲಸ ಇಲ್ಲ ಅವ್ನು ಈಗ ಹಚ್ಚಿದ ಫೋನ್ ಅವನು.
ಹಾ
ಅದಕ್ಕೆ ನೋಡ್ರಿ ಹಿಂಗಿಂಗ ಆಯ್ತಾ ಒಂದ್ ಅರವತ್ತ ಐದು ಎಕರೆ ಉದ್ದ ಕೊಯ್ಯೋದಿತ್ತ ಅಂತ ಅಂದ ಅವನು
ಹಾ
ನಮ್ ಆಸ್ಪಿಟ್ರಗ ಹೇಳ್ತಿನಿ ಬರ್ತವ ಅಂತ ಹೇಳಿ ನಾಳೆ ಮುಜೆ ಬರ್ತವ ಅಂತ ಹೇಳಿ ನೋಡು
ಅಲ್ಲ ಅವ ಆಪರೇಟರ್ ಇದ್ನಲ್ಲ ಅವನ ಅವ್ನಾನಂದ
ಏ ಅವ ಎಲ್ಪರ್ ಇಲ್ಲ ಅವನು ಅವನು ಓದವನು
ಯಾಕ ಎಲ್ಪರ್
ಇಲ್ಲ ಅವನು ಏನಂದ ಗೊತ್ತದ ಈಗ ನಿನ್ನ ಕಳ್ಸಿದ್ ನೋಡು ಹೂ ಅವೆನಿಗೆ ಈ ಒಟ ಈಗ ರೀಸೆಂಟ್ ಆಗಿ ಬಂದನಲ್ಲ ಒಟ ಮಾಡದ ಆಗಲಗದ ಅವ್ನಿಗೆ
ಹಾ
ಹ ನಾನ್ ಹಂಗೆ ಹೇಳ ಕೊಡ್ತನಿ ನಿನ್ಗ ನೀನ್್ ಬಂದು ಎಲ್ಪರ್ ಕೆಲ್ಸ ಏ ಇರ್ತದ ಡೀಿಸೆಲ್ ತಂದ್ ಕೊಡೋದು ಬೆಳಗ್ ಮುಂಜೆಲಿ ಅದಏನ ಆ ಕೆಸರಿಗಸರಿ ಇತ್ತಪ್ಪ ಮಷೀನ್ ಗಾಾಲಿಯಲ್ಲಿ ಅದ್ರ ತೆೆಗೆಯೋದು ಮತ್ತೆ ಪಟ್ಟ ಹೊಡಿಯೋದು ಅವು ಎಲ್ಲ ಸಣ್ಣ ಪುಟ್ಟ ಕೆಲ್ಸಗಳು ಎಲ್ಪರ್ ಕೆಲ್ಸ ಇರ್ತಾವ ಈಗ ಆಫ್ ಲೀಟರ್ ಕೆಲ್ಸ ಏನು ಮೀನು ಕೊಯ್ಯೋದು ಒಂದೇ ಇರ್ತದೆ ಕೆಲ್ಸ ಈಗ ಫೋರ್ ಮೇನ್ ಅಂತ್ರ ಈಗ ಅದ್ರ ಎಲ್ಲಾ ಏನು ಹಾಫ್ ಲೀಟರ್ ಕೆಲ್ಸನುೂ ಫೋರ್ ಮೈನ್ ಗೊತ್ತಿರ್ತದ ಫೋರ್ ಮೈನ್ ಗೊತ್ತು ಪ್ರತಿಿಯ ಒಂದು ಸಾಮಾನು ಗೊತ್ತಿರಬೇಕು ಅಂತವನೇ ಫೋರ್ ಮ್ಯಾನ್ ಈಗ ನನ್ಗ್ ಆಲ್ಮೋಸ್ಟ್ ನಾನ್ ಇರ್ಲಕ್ಕೂ ನಡಿತೈತೆ ಯಾಕಂದ್ರೆ ನಿನ್ಗ್ ಆಪ್ರೇ ಕೆಲ್ಸಾನು ಗೊತ್ತೈತೆ ಫೋರ್ ಮ್ಯಾನ್ ಕೆಲ್ಸಾನು ಮಾಡ್ತಿದ್ದ ನೀನು
ಹಾ ಮಾಡ್ದ್ ಬಿೇಡ ಅದಲ್ಲ ಅವ್ ಸ್ವಲ್ಪ ಯಾಕಂದ್ರ ಅವ ಇದ್ನಂದ್ರ ನನ್ಗ ಸ್ವಲ್ಪ ಹೆಲ್ಪ್ ಆತಂತ
ಇಲ್ಲ ಇಲ್ಲ ನೀ ಖಂಡಿತವಾಗಿ ಇನ್ನೊಬ್ಬನ್ ಬರಕತ್ತಾರ ಅಂತ ವಿಜಯ್ ಅಂತ ಅನ್ಕಸ ಇಲ್ಲಿ ನಮ್ಮ ಇದ್ರಲ್ಲ ನಮ್ಮ ಊರ್ ಲೇಸಿಂದ ಕರ್ಕೊಂಡ್ಂಟಿನ ನ್ನ
ಹ್ಮ ಯಾಕಂದ್ರೆ ಸ್ವಲ್ಪ ನನ್ಗೆ ಹೆಲ್ಪ್ ಅ್ಯಾ ಯಾಕನ ಇರ್ಲಕ್ಕನಾ ನನ್ಗ್ ಸ್ವಲ್ಪ
ಇಲ್ಲ ಇಲ್ಲ ಕರೆ ಬಿಡು ಒಬ್ಬ ತಿ ಇರ್ಲೇಬೇಕು ಇಲ್ಲ ಅಂತಂಗಿಲ್ಲ ನಾ ಒಬ್ಬ ತಿ ಇರ್ಬೇಕಕ್ ನೀನ್ ಜೊತೆಗ ಇದ್ರೆ ಯಾವ್ದಕ್ಕಾಗ್ಲಿ
ಯಾಕಂದ್ರ ನೀನ್ ಸ್ವಲ್ಪ ಯಾವದ ನಾ ಹೊರಗಡೆ ಹಯ್ತಿರ್ತಿನಿ ನಾ ಬೇರೆ ಬೇರೆ ಕೆಲ್ಸಗಳು ಇದ ಅ್ರ ನಡ್ಕಂಬರ ಕಯ್ತಿರ್ತಲ್ಲಾ
ಂದಿಲ್ಲ ಹೌದೌ ನಿಂದನ ಬರ ಬರಿ ಅ ಇಲ್ಲ ಅಂತ ಇಲಾ ನಾ ಅದೇ ವಿಜಯ್ ಅನ್ನೋವನಿಗೆ ಹೇಳ್ತೀನ್ಿ ನಾನು ಹ ವಿಜಯ್ ಬರ್ತಾನಂತ ಅವ್ನು ಬೇಕಾದ ಮನುಷ್ಯನೇ ನಮ್ಮ ನಮ್ಮೂರ ಅವನು ಅವ್ನಿಗೆ ಕರ್ಕಂದ್ ಗೇಸಿಂದ ಹೋಗ್ಬೇಡವು ಮುಂಜೆ ಆರು ಗಂಟಗ್ ಬಿಡ್ಬಬೇಕಕ್ ನೋಡ ಇಲ್ಲಿಂದ
ಅಲ್ಲಾ ಅವ್ನು ಚೊಲಾಗಿ ಅದಾನನ ಎಲ್ಲ ಕೆಲ್ಸ ಚಲಂಗ ಮಾಡ್ತಾನ
ಏನುೋ ಏನಂದ ಏ ಕೆಲ್ಸ ಚೆನ್ನಾಗ್ ಮಾಡ್ತೇನ ನಾವ್ ಹೇಳಿದ್ ಪ್ರಕಾರ ಚೊಲೋ ಇತ್ತ ಹುಡುಗನು ಸಂಭಯ್ತದಾನ
ಹಾ ಯಾಕಂದ್ರೆ ಸ್ವಲ್ಪ ನನ್ಗ ಅವಾಗ ಅರ್ಜೆಂಟ್ ಇಗರ್ದ ಅಕಸ್ಮಾತ್ ಜಲ್ದಿ ಮಾತ್ ಕೇಳಕ ತೊ್ರೆ ಆತ
ನೀನು ಎನಿ ಟೈಮ್ ನಾ ಹತ್ತ ನೋಡೋ ನೀನ್ ಬಗ್ಲಾಗೆ ಇರ್ತಾನ ಅವನು ಇನ್ಗ ಡೀಿಸೆಲ್ ಖಾಲಿ ಐತಂದ್ರರು ಡೀಿಸೆಲ್ ತರ್ತಾನ ನೀ ಮಧ್ಯಾಹ್ನ ಊಟ ಮಾಡಕಂತರು ತರಬಂಗಿಲ್ಲ ನೀ ಊಟ ಮಾಡಕ್ ಅವನು ಒಂದು ಬೆಳಿಗ್ ಹೋಗ್ಯ ಮಿಷಿನ್ ನಿರ್ಮಾಣಕಕ್ಕ ಕೊಯ್ಯಕ್ ಅವನಿಗನು ಮಿಷನ್ ನಡ್ಸಕ್ ಬರ್ ರ್ತದ ಈ ಮಧ್ಯಾಹ್ನ ಊಟ ಗೀಟಕ್ ಬಂದಾಗ ಅವನೇ ನಡೆಸ್ತಾನ
ನಾನ್ ಗಾಯಡ್ ಅಷ್ಟು ಅಷ್ಟು ಸುಲಭ ಕೊಡಲ್ಲ ಯಾಕಂದ್ರೆ ಗೈಡ್ ನಿಂದು ನಂದಿದ್ದಂಗ
ಹಾ ಬರಾಬರಿ ಐತೆ ನಿ್ದ ನಾನು ಅದಕ್ಕೆ ನಿನ್ನ ನಾನ ಸುಮಾರು ನಾಲ್ಕೈದುವರೆರ್ ಸುಲಸ ನಿನ್ನ ಯಕೆ ಹೇಳಿದ್ನ ಹೇಳ ನಾನು
ಹ ಯಾಕಂದ್ರ ಗಾಡಿ ನಿಂದೆ ಬಟ್ ನಂದಿದಂಗದ ಯಾಕಂದ್ರೆ ಗಾಡಿ ನಂದ ದೇವರು ಅಂತಳ್ಕೊಂಡಿ ಯಾಕಂದ್ರ ಗಾಡಿ ಯಕಂದ್ರೆ ಮೂರ್ ನಾಕಕ್ ವರ್ಷ ಆಯ್ತ್ ನನ್ ಕೈಯಡ್ದ ಈಗ
ಹಾ ಮತ್ತ ಇಲ್ಲ
ಚೆಕ್ ಮಾಡ್ಸ ನಾನು ಬಗ್ಲ ಕೂಟ್ ಚೆಕ್ ಮಾಡಿಸ್ ನಾನು ಕರೆಕ್ಟ್ ಆಗಿ ಇದು ಮಾಡ್ದ ಅಂದ್ರ ಆಮ್ಯಲೆ ಕೊಡತ್ ಗಾ ನಾನು
ನೋಡು ಆ ವ್ಯಕ್ತಿನ ಕರೆಕ್ಟ್ ಓಡಸ್ತಾನ ಇಲ್ಲ ಅಂತಂದ ಒಂದ್ಸಲ ಪರೀಕ್ಷೆ ಮಾಡುವ ಪರೀಕ್ಷೆ ಮಾಡ ಆ ಡಿಸೆಲ್ ಡೀಸೆಲ್ ನೋಡು ಏನ್ ಬೇಕು ಅದೆಲ್ಲ ತರಿಸು ಇನ್ನ ಏನ ರೊಕ್ಕತ್ತ ಅಂತಂದ್ರೆ ನನಗ್ ಹಚ್ಚು ನಾನು ಅವನ ಮಾಲಕ್ ಹೇಳ್ ಈಗ ಅವನು ಒಂದು ಆ ಅಲ್ಲಿಗ್ ಬಂದು ಮುಟ್ಟತನ ಏನ ಇಲ್ಲಾರ ಪಕ್ಕ ಕೇಳ್ಬಡ್ರಿ ಒಂದ್ ಸ್ವಲ್ಪ ಒಂದ್ ಅರ್ಧ ಎಕರೆ ಕೊಯ್ಯೋಣ ನಾವ್ ಕೊಡ್ತನ ಅಂತೇಳ್ಯ ಅವನು
ಹಾ
ಹಂಗಾಗಿ ಈಗ ರೊಕ್ಕಂತ್ರ ಅಡ್ವಾನ್ಸ್ ಕೊಡಲ್ಲ ಅವವಾಗ ಕೊಡ್ತಿದ್ದ ಈಗ ಯಾಕ ಇಲ್ಲ ಅನ್ಲ ಇತ್ತನವ ಈಗ ಇಲ್ಲಾ ಅಂದ್ರೆ ಏನಾಯ್ತು ನಮ್ಗ ಏನೋ ರೊಕ್ಕದ ಅವಶ್ಯಕತೆ ಇಲ್ಲ ಈಗ ಈ ನಾವೇನು ಅದ ಅರವತ್ತತ್ಂಟು ಎಕರೆ ಉದ್ದ ಏನ್ ಕೊಯ್ಯದ ಸೀದಾ ಹಯ್ ಬಿಡಮ್
ಹಾ
ಸೀದಾ ಹೋಗಿ ಒಂದು ಅವ ನಾನು ಹೇಳಿದ್ನಲ್ಲ ವಿಜಯ್ ಅವ್ನ್ ಕರ್ಕೊಂಡು ಅವ ನಾನು ನೀನ್ ಮೂವರು ಹೋಯಿ ಬಿಡೋಣ ಲಾರಿ ಐತೆ ಆಯತ ಮಿನ್ ಮಷಿನ್ ತಗೊಂಡ್ ಲಾರಿ ಎರ್ಸೀದಾಗ ಹೋಗಿ ಬಿಡ್ ಅದಿಕ್ಕೆ ನಿನಗ್ ಬೇಗ ಬಹಾನ ಕದ್ದುದು
ಯಾಕ್ ಎಷ್ಟ ಕಿಲೋಮೀಟರ್ ಆತು
ಏ ಇಲ್ಲಿಂದ ಆತದ ಒಂದು ನಾನೂರದ ಐವತ್ತು ಐನೂರ್ ಆಗ್ತದೆ ಹ ಅಯ್ಯ ಒಟ ಅದೇ ಆರ್ ಗಂಟೆಗೆ ಬಿಟ್ಟಿವಂದ್ರ ಅಲ್ಲಿ ಸಾಯಂಕಾಲ ಆರು ಏಳಕ್ ಇರತ್ತ
ಹಾ ಆಯಿತ್ ಅಣ್ಣ ಹೋಮೋನ್ ನಾಳ ಯಾಕಂದ್ರೆ ಸ್ವಲ್ ಜಲ್ದಿ ನೋಡ ಯಕಂದ್ರ ಲೇಟ್ ಆಯಿತಿರ್ತಾ
ಹಾ ಇಲ್ಲ ಇಲ್ಲ ಬರಾಬರ ಆಯ್ತಾ ನಿಂದನು ನಾನ್ ಅದಿಕ ನಿನ್ಗ್ ಬಾರ ಅನ್ನೋ ನೀನು ಚೊಲೋ ಹುಡುಗನ ಇದ ಏನ
ಒತ್ ಮಣದ್ರಾಗ ಗಾಡಿ ಊರಾಗಿರ್
ಏ ಇಲ್ಲ ಇಲ್ಲ ನಾನ್ತ್ ಅತಿನ ಅಲ್ಲ ನಿಮ ನಿನ್ಗ್ಗ ಒಬನಿಗೆ ಗೊತ್ತದ ಆ ವಿಜಯ್ನಿಗೆ ಗೊತ್ತಿಲ್ಲ ಅವನ್ ಕರ್ಕೊಂಡ್ ಹುಷಾರ್ ನೋಡಪ್ಪಾ ಮಾಡಬೇಕು
ಎಲ್ಲ ಅಣ್ಣ ನಾನ್ ಇರ್ತೇನೆ ತಲನೇ ಕಡಿಸ ಯಾಕಂದ್ರ ನಾ ಸುತ್ತ ಎಲ್ಲ ಕಡಿ ತಿರುಗಾಡ್ದೇವಿ ನೀಗ ಗೊತ್ತಿರುತ್ ನನಗ
ನೀನು ವಿಜಯವಾಡ ಸಹಿತಾಗ ಹೋಗಿದ್ದಲ್ವಾ ನೀನು ವಿಜಯವಾಡ ಬಿಜಾಪುರ್ ಅವೆಲ್ಲಾ ಸುತ್ತಾಡ ಅಂತ ಇಂಥವೆಲ್ಲಾ
ಇದಣ ಅಂದ್ರ ಮಾಮೂಲಿ ಯಾಕಂದೆ ಗೊತ್ತ ನೀ ಗೊತ್
ಹೌದ ಎಲ್ಲ ಎಲ್ಲ ಬರ್ತದ್ ಬಿಡು ಬೇಕಾ ಮೊನ್ನೆ ಮತ್ತ ರೊಕ್ಕ ತರಕ್ ಸಹಿತ ಹೋಗ್ಲಿಲ್ಲ ಅವು
ಹಾ ಮತ್ತೆ ಅಲ್ಲ ಮಾಮೂಲಿಗ್ ಒರ್ತದ ಅಂದ್ರನ ಸ್ವಲ್ಪ ಅವನು ಹುಡುಗ ಸ್ವಲ್ಪುಷಾರಾಗಿರ್ಬೇಕ್ ಯಕಂದ್ರ ಅಂದ್ರದಾಗ ಹ್ಮ ಸ್ವಲ್ಪ ಆಂದ್ರ ಹ್ಮ ಆಂಧ್ರದಾಗ ಸ್ವಲ್ಪ ಹುಷಾರಾಗಿರಂತಲ್ಲ ನಾನ್ ಹೇಳಿ ತ್ರಿ ಬಟ್ ಅವ್ನ್ ಕರ್ಕೊಂಡಮ್ಮ ನನ್ಗ ಏನಲ್ಲ ನನ್ಗ ಟೈಮ್ ಸರಿ ಹೆಲ್ಪ್ ಅಂದ್ರೆ ಅಷ್ಟ್ ಮತ್ತೇ ಏನ್ ಬೇಡ
ಹೌದೌದೌದೌದು ಇಲ್ಲ ನಾನು ಅದೇ ಹೇಳ್ತೇನೆ ನೀನು ಬೇಗ ಬಪ್ಪ್ ಬೇಗ ಬಂದ್ಬಿಡಪ್ಪ ಆದಷ್ಟು
ಹಣ ಬರ್ತನಿಗ ಏನಲ್ಲ ಸ್ವಲ್ಪ ಈಗ ಬೇರೆ ಕೆಲ್ಸ ಇತ್ತು ಸ್ವಲ್ಪ ಅಮೌಂಟ್ ಬರದು ಇಲ್ಲಿ ಬೇರೆದವ್
ಹ ನೋಡು ನೀನ್ ಯಾವಾಗ ಬರ್ತಿ ಯಾವಗ ಬರ್ತಿ ಬುಡ್ತಿನಿ ಅಂದ್ ಮುಖ್ಯ ಅ ಮುಂಜಾಲೆ ಆರು ಗಂಟೆಗೆ ಗಾಡಿಕಿತ್ತದ ದು ಮುಖ್ಯ ನೋಡು
ಹಾ ಅಣ್ಣ ಆರು ಗಂಟೆಗೆ ಐದು ಗಂಟೆ ಇತ್ತ ಯಾಕಂದ್ರೆ ನೈಟ್ ಏಳ್ ಗಂಟೆಟಗೆಲ್ಲ ಊರಾಗ್ ಇರತ್ ನಮ್ಮರ ನಾನ ಸರಿಯ ಕೆಸ ಕೊಡ ಫುಲ್ ಅವನ ಹುಡುಗ ಹೇಳ ಯಾಕಂದ್ರೆ ರಾತ್ರಿ ಎಲ್ಲ ರಶ್ ಅಂತ ಯಾಕಂದ್ರ ಗಾಡಿಯ ಕುಂತು ಕುಂತು ಟಯರ್ಡ್ ಆಯ್ತಾರದ ಅಲ್ಲ ಚಿಂತೆನಾ
ಹಾ ಇಲ್ಲ ಅವ್ಏನ್ ನಡತೆ ತಗೋ ಅವ್ಏನ್ ಇಲ್ಲ ನಿಂದೆ ನೋಡಪ್ಪಾ ನನಗ ಸ್ವಲ್ಪ ಯಾಕಂದ್ರ ಸ್ವಲ್ಪ ಕೆಲ್ಸ ಬಾಳ ಮಾಡ್ತಲ್ಲ ಹಂಗಾಗಿ ನೀನೇ ಸ್ವಲ್ಪ ರೆಸ್ಟ್ ತಗೋಬೇಕಕ್
ರೋಷ್ ಇದಣ್ಣ ಅದಕ ನಂನ್ ಗೊತ್ತಣ್ಣ ಮಾಮೂಲ್ಯಾಗ
ಹ ಅದಕ್ಕೆ ಬೇಗ ಬಂದ ಅಂದ್ರ ಇಲ್ಲೇ ಬೇಗ ಮಲ್ಕೋ ಇ ಮ ಮಿಷನ್ ಅದು ಏನ ಯತ ಅಂದ್ರ ಈ ಮಿಷಿನ್ ಹೊತಟಿ ಲಾರಿ ಒತ್ತಟ್ಟಿ ಆಗ್ಯದಲ್ಲ ನಾವು ನೀ ಬೇಗ ಬಂದಿ ಅಂದ್ರ ಅದು ಮಿಷಿ ಮಿಷಿನ್ ಲಾರಗೇರಿಸಿಬಿಡ್
ಅಲ್ಲ ಲಾರಿ ಮಿಷಿನ್ಲ್ಲಿ ಹಯ್ಬೇಕದ ಯಾಕಂದ್ರೆ ಅ ಮುಜ್ ಬೆಳಿಗ್ಗೆ ಎರ್ಸಕ್ಕ ಆಗಲ್ಲ
ಇಲ್ಲ ನಾನು ಲಾರಿ ಅಲ್ಲಿ ಮಿಷಿನರಿ ತಗೊಂಡ್ ಹೋಯ್ತನಿ
ಹಾ ತಗೊಂಡ ನಾ ಬರ ಮರಿಚ ಬಿಡಾಮ
ಹಾ
ಬಾರ ನಯಚಿಡಿ ಅಂದ್ರ ಬೆಳಗ್ ಹಂಗಗೆ ಹೆ ಯಾಕ ರಾತ್ರಿ ಎಲ್ಲ ಬೆಟ್ಟ ಬಟ್ಟೆ ಪ್ಯಾಕ್ ಮಾಡ್ಕಿದ್ದನ ಹಗೆ ಬೆಳಗ್ಗೆ ತಗೋಣ ಅವನು ಹುಡುಗನ ಬಟ್ಟೆ ಟ್ಟ ಎಲ್ಲ ಪ್ಯಾಕ್
ಅದು ನಾನು ಏನ್ ಮಾಡ್ತೀವಿ ಗೊತ್ತದ ನಾನ್ ಇ ಗಾಡಿಗ ದೂರ ದೂರ ಅದಾವಲ್ಲ ಮಿಷಿನ್ ಒಂತಲ್ಲಿ ಲಾರಿ ಒಂತಲ್ಲಿ ಈ ಲಾರಿ ನಾನ್ ಮಿಷನ್ ಹತ್ರ ಕೊಡ್ತೀನಿ ನಾನು ಮನೆಗ್ ಓ್ತೀನಿ ನ ಬಿಟ್ಟಿಗೆಂದು ನೀನ್ ಬಂದ ಲಾರೆ ಮಕ್ಕೊಂದ್ಸ ನ ಮುಂಜೆಲಿ ಬತನೆ ಐದ ಗಂಟಗ್ ಬರ್ತನಾನನ್ ಐದ ಗಂಟೆ ಬಂದ್ ಕಸಿದ್ದ ನನು ಯಬಸ್ತೀನ ಬ್ರಶ ಮಾಡಿಗೆಚ್ಚ ಮಾರಿ ತೊಕೊಂಡ ಬಿಟ್ರ ಅಲ್ಲಿಗೆ ಆಗ್ತದ ಆ ವಿಜಯನ ಇಲ್ಲೇ ನನ್ ಮನೆಯಲ್ಲೇ ಮಕ್ಕಂತ ನ ಅವ್ನು
ಅವನು ಅಲ್ಲೇ ಅಲ್ಲಿ ಅಣ್ಣ ನಿನ್ ಬಲಕ್ ಯಾಕಂದ್ರೆ ಅವ ಆಯ್ತ ನೈಟ್ ಏನತ್ರ ನೈಟ್ ಕರ್ಕೊಂಬ ಅಂತ ಕರ್ಕೊಂಬ ಬಿಡ ಅವಣಲ್ಲ
ಇಲ್ಲ ಇಲ್ಲ ಇಲ್ಲ ಅದೇ ಹೇಳ್ತನಲ್ಲಾನ ಅಷ್ಟೇ ಮಾಡಿ ಬಿಡಮ್ಮ ಹೆಂಗ
ಹಾ ನೈಟ್ ಅವನ್ ಕರ್ಕೊ್ ಬಂದ್ಬಿಡು
ಗ ಅದೇ ಇಷ್ಟೇ ಮಾಡಮ ರ್ಸ್ನ್ ತಾಯಿಗ ಒಂದು ಅರವತ್ತೆಂಟಿರ ಅರವತ್ತೆಂಟು ಕ್ರ ಆದದಲ್ಲ ಅದು ಅರವತ್ತ ಎಂಟು ಹಾಿರೋದು ನಿನಗ ಅಂತರುನು ಗೊತ್ತಿದೆ ಅದ ಎನ್ಕ್ವೈರಿ ಬು ಎಲ್ಲ ಅದೇ ದ್ರುು ಕೊಯ್ತಲ್ಲ ಇಲ್ಲೇೋ ಅದೇ ಪ್ಲಸ್
ಹಾ ಅದ ಬರ ಉದ್ದದ ಉದ್ದದ ಏ ಅರವತ್ತೆಂಟು ಕ ಉದ್ದಏ
ಇಲ್ಲ ಏ ಉದ್ ಉದ್ದದ ಉದ್ದನೇ
ಫಲ್ ಅರವತ್ತೆಂಟು ಎಕರೆ ಉದ್ದ
ಅ್ರೆ ಬರೀ ಉದ್ದದ
ಮತ್ತತ್ ಅದ ಯಾವ್ದ್ ಭತ್ತ ಅಂದಿರಲ್ಲ ಮತ್ತೆ ಯಾವ ಕಡೆ ಆಐ್ತದ
ಆಾ
ಬತ್ತೈಐತೆ ಅ್ರ ಅಣ್ಣ ಮತ್ತೆ
ಏ ಬ ಬತ್ತ ಮತ್ತೆ ಈ ಈ ಸೈಡ್ ಬರ್ಬೇಕಕ್ ನಾವು ನಮ್ ರೈಚೂರ್ ಸೈಡ್ ಬರ್ಬೇಕಕ್ ನಾವು
ರೈತೋ ಸಡ ಆಯ್ತ ಆಯ್ತ ತಗಣ
ಅದು ಮುಕ್ಸಂಬರಷ್ಟಿಗೆ ಎಲ್ಲಾ ಇದಾಗ್ತಾರ ತಗೋ ಈಗ ಅರವತ್ತೆಂಟ ಎಂಕ ಅಂದ್ರೆ ಸುಮ್ಮನೆ ಎಲ್ಲ ಅಲ್ಲಿ ಸುಮಾರು ಎಷ್ಟ ಅಂದ್ರೆ ಒಂದು ನಾಲ್ಕ್ ದಿನ ಅದೇ
ಹಾ ಅದೆ ಮುಗ ಮು ಬಂದ್ ಬಿಡಣ ಯಾಂದ್ರ ದೊಡ್ ಹೊಲಗ ಬಿಡದಾರ ಅದ್ ಮುಕ್ಷ ಬಂದ ಬಿಡ
ಹಾ ಇಲ್ಲ ನೋಡ್ತಮ್ಮ ಅಷ್ಟೇ ಮಾಡಿಬಿಡು ಆದಷ್ಟು ಬೇಗ ಬಂದ್ಬಿಡು ಹೆಂಗ ನಾನ ಏನ್ ಹೇಳಕ್ ಹೋಗಲ್ಲ ನಿನ್ಗ್ ಗೊತ್ತಿದ್ದೆ ಅದ ಮತ್ತ ಮುಂಜೆಲಿ ಅ ಜಲ್ದಿನೇ ಬಿಟ್ಟು ಬಿಿಡ ನೋಡಪ್ಪಾ ಇಲ್ಲಿಂದ ಅದೊಂದು ಎಲ್ಪ್ ನೋಡುವ ಮುಂದಲಿ ಹೆಂಗಂದ್ರ ಎಲ್ನೇ ಬಿಟ್ಟು ಅಂದ್ರ ಆಯ್ತ್ ಮತ್ ಕಿರಿಕಿರಿಲ್ ನಾವು ಸೀದಾ ಹೋಗಿ ಬಿಡ್ತೀವಿ ಅಲ್ಲಿ ಹೋಗಿ ಆದಷ್ಟು ಇಲ್ಲಿ ಮಿಷಿನ್ ಚಲೋ ಮಾಡಿ ಕೊಯ್ದು ಕೊಯ್ಕೊಂಡ್ ಬಂದ್ಬ ಬಿಟ್ರ ನಾಕ ದಿನ ಆಗ್ತದಲ್ಲಿ ನಾಕಕ್ ಐದ್ ದಿನ ಆಗ್ತದ ಕೊಯ್ಕೊ್ ಬಂದ್ಬಿಟ್ರ ಇಲ್ಲಿ ರೈಚರ ತರಿಗಸ ಅದ ಇದದಲ್ಲ ಆ ಶೋರೂಮ್ ಆದದಲ್ಲ ಆ ಶೋರೂಮ್ದಾಗ ತರಿಮ್ ಗೆಸ ಮತ್ತೇಏನೋ ಸರ್ವೀ ಮಾಡಸಂದ್ ಸ್ ಈ ಕಡೆ ರೈಚೂರ್ದಾಗ ಯಾವ ಮತ್ತೆ ಅವ ಗದಿಗಳು ಇೇತ್ತಾವ ಅವು ಕೊಯ್ಯ ಮ ಅಂತ ಆದ್ರ
ಹಣ್ಣ ಅದು ಇದು ಅದ್ ಅರವತ್ತೆಂಟಕರಣಣ ಗಾಡಿ ಸರ್ವಿಸ್ ಆಗ್ಬೇಕಣ ಒಂದ್ಸರಿ
ಇಲ್ಲ ಮತ್ತತ್ ಅದೇ ಸರ್ವಿಸ್ ಮಾಡಿ ಇಟ್ಟಿ ನಾನು
ಇಟ್ಟದಾ
ಸರ್ವಿಸ್ ಮಾಡ್ಸೇ ಇಟ್ಟಿ ನಾನು ಪ್ರತಿ ಒಂದ್ಸಲ ಎಲ್ಲಿ ಆದ್ೂನು ಇಲ್ಲ ಇಲ್ಲ ಇಲ್ಲ ಸರ್ವಿಸ್ ಮಾಡೇ ಇಟ್ಟಿ ನಾನು ನನಗನ್ ಗೊತ್ತದ ನಾನನ್ ಅಲ್ಲಾ ಗಾಡಿನೇ ನಂದದ ನಾನನ್ ಹೆಂಗ್ ಇಟ್ಕೋಬೇಕಂತ ಗೊತ್ತಿಲ್ಲಾ
ಹ ಹ ಗೊತ್ತಣೆ ಯಾಕಂದ್ರೆ ಗಾಡಿ ನಿಂದಿರ್ಬೋದು ಬಟ್ಟ ನಂದಂಗ ಯಾಕಂಗ ಗಡಿ ಚೆನ್ನಾಗಿರಕ್ ನನ್ ಫಸ್ಟ್
ಇಲ್ಲ ಇಲ್ಲ ನ ಈ ಸರ್ವಿಸ್ ಮಾಡ್ಿಸೀಿನಿ ಆ ಎಲ್ ಚೇಜ್ ಮಾಡ್ಸೀಿನಿ ಎಲ್ಲಾ ಮಾಡ್ಸೀಿನಿ ಇಲ್ಲಿ ಏ ಟಾಬ ಕೈತಲ್ಲ ತಿಗೂಡ ಡಾಬುಾ
ಹಾ
ಹಾ ಅಲ್ಲಿೇ ನಿಂದಿರ್ ಸಸನಿ ಎಲ್ಲಾ ಅಲ್ಲೇ ಸುಮಾರು ಒಂದ್ ದಿನ ಅಲ್ಲೇ ಇತ್ತದ ಮಿಷಿನ್ ನಾನು ಮಿಷಿನ್ ಅಲ್ಲೇ ಇತ್ತು ಮತ್ತ ಸರ್ವಿಸ್ ಮರಿ ನಿನಗೆ ಅಚ್ಚಿಲ್ಲ ನಾನ ಮತ್ತೆ ನೀನುಾ ದಿನ ಆಯತು ಊರಿಗೆ ಹೋಗಿದ್ದಿಲ್ಲ ಹಂಗಾಗಿ ನಿನ್ನ ಊರಿಗೆ ಕಳಸಿ ನಾು ಆಕಡೆ ಗಾಡಿ ತಗೊಂಡ ಹೋಗಿದ್ದ ಆ ಗಾಡಿ ತಗೊಂಡ್ ಹೋಗಿಸಿ ಸರ್ವಿಸ್ ಮಾಡ್ಸಗೆಸಿಂದ ಮತ್ತ ಈ ಕಡೆ ವಾಟರ್ ಸರ್ವಿಸ್ ಮಾಡಿಸಿ ಕೆಸಿಂದ್ರರ ಈಗ ಮನೇಲೆ ಹೆಚ್ಚಿನ ಅದು ಗಾಡಿ ಒತ್ತಟ ಅದ ಇದು ಒತ್ತಟ್ಟ ಅದ ಈ ಗಾಡಿ ತಗೊಂಡ್ ಹೋಗಿಸಿ ನಾನ್ ಅಲ್ಸ ಅಲ್ಲಿ ಹಸ್ತಿನಿ ನೀವ್ ಮುಂಜೆ ಬಂದ ಬಿಡಾ
ಹಾ ಸರಿ ತಗೋಣ ಬರ್ತನಿ
ಸರಿ ಓಕೆಪ್ಪಾ
ಹಾ ಸರಿ ಅಣ್ಣ ಬರ್ತ
ಸರಿ ಆದಷ್ಟು ಬೇಗ ಬಂದ್ಬಿಡ ಆಯ್ತು